ಹಲೋ
ಹಾ ಅಕ್ಕಾ ಇವಾಗ್ ಕೇಳಸ್ತಾ ಇದೆ
ಕೆಳಸ್ತಾ ಇದೆ
ಹ್ಮ್ ಅವಾಗ್ಲೇ ಕಾಲ್ ಬರ್ ಇಲಿಲ್ಲಾ
ಅದೆ ಏನೋ ಪ್ರಾಬ್ಲಮ್ ಇತ್ತೇನೋ
ನೀವ್ ಮಾಡಿದ್ರಾ
ಹಾ ಮಾಡಿದ್ದೆ ನಾನು
ಅದೋಯ್ತಾ ಅದ ವೇಸ್ಟ್ ಆಯ್ತಾ
ಇಲ್ಲ ಇಲ್ಲ ವೇಸ್ಟ್ ಏನಾಗಿಲ್ಲ
ಹೌದಾ
ಅದು ವಾರ್ನಿಂಗ್ ಬಿಜಿ ಬರ್ ಆಗ್ಲೇ ವಾರ್ನಿಂಗ್ ಅಂತಾ ಬಂತಲ್ವಾ ಅದೆ ತ್ರೀ ಅವರ್ ಆಗಿದೆ ಅಂತ ಆತರಾ ಬಂತ ಅಷ್ಟೆ ಕನೆಕ್ಟ್ ತಗಿರ್ಲಿಲ್ಲ
ಹ್ಮ್ ಇವಾಗ್ ಬಂತು
ಹ್ಮ್
ಹ್ಮ್
ಏನ್ ಮಾಡ್ತಾ ಇದಿರಿ
ನಾವ್ ಹೂವಾ ಕಟ್ಕೊಂಡು ಕೂತಿದ್ದೀವಿ
ಸರ್ಚ್ ಮಾಡ್ದ ಮೂವಿ ಅದು
ಯಾದೋ
ಅದೇ ಕರುಪು ಹೇಳಿದ್ನಲ್ಲಾ
ಹಾ ಹಾ ಇನ್ನಾ ಇಲ್ಲ ಸರ್ಚ್ ಮಾಡ್ಬೇಕು
ಫ್ರೈಮ್ ಹಾಕೋ ಎತ್ತಿ ನಿಮ್ದು ಟಿವಿ ಕೇಬಲ್ಲಾ ಏನು
ಇಲ್ಲಾ ಕನೆಕ್ಟ್ ಮಾಡ್ಕೋಬೋದು
ಪ್ರೈಮ್ ಬರುತ್ತಾ ನಿಮ್ ಟಿವಿನಲ್ಲಿ ನೋಡು ಟ್ರ ಪ್ರೈಮ್ ಅಲ್ಲಿ ಕರೂಪು ಅಂತಾ ಸರ್ಚ್ ಮಾಡ್ ಬರುತ್ತೆ
ಟ್ರೈ ಮಾಡ್ತೀನಿ
ನೀನ್ ಯಾವ್ದು ರೀಸೆಂಟ್ ಆಗಿ ನೋಡಿಲ್ವಾ ಮೂವಿ
ಆ ಹ ನಾವ್ ನೋಡಿದ್ ಕೇಡಿ ಲಾಸ್ಟ್
ಹೌದಾ
ಹ್ಮ್
ಅದು ಮೂವಿ ಒಂತರ ಡಿಫ್ರೆಂಟ್ ಇದೆ ಅಲ್ವಾ ಕೇಡಿ ಮೂವಿನು
ಹ್ಮ್ ಅದು ಚೆನ್ನಾಗಿದೆ
ಅಲ್ಲಾ ಸ್ಟೋರಿ ಪಾಪ ತಮ್ಮ ಅಣ್ಣಂಗೋಸ್ಕರ ಫ್ಯಾಮಿಲಿಗೋಸ್ಕರ ಅಷ್ಟೆಲ್ಲಾ ಮಾಡದ್ರೆ ಅಣ್ಣಾ ತಮ್ಮನ್ನೇ ಆದ್ ಇಗ ಬಲಿ ಪಾಷೆ ಮಾಡ್ತಾರೆ
ಮಾಡ್ತಾರ ಹೌದು ಅದು ಲಾಸ್ಟ್ ವರೆಗೂನು ಗೊತ್ತೇ ಆಗ್ ಲ ಅದ್ರೊಳಗೆ ಯಾರು ಹ್ಮ್ ಯಾರ್ಗಿಲ್ಲನಂತ
ಆಕ್ಚುಲಿ ಅದ್ರಾಗ ರವಿಚಂದ್ರನ್ಂದುನು ಆ ರಮೇಶ್್ದ ಏನೋ ಒಂದ ಸ್ಟೋರಿ ಇದೆ ಅದು
ಹ್ಮ್ ಅದೊಂದ್ ಸ್ಟೋರಿ ಇದೆ ಅವ್ರ ಕಾಲೇಜ್ ಡೇಸ್ ಅಲ್ಲಿ ಅವ್ರ ಕಾಲೇಜ್ ಡೇಸ್ ಅಲ್ಲಿ ಏನಾಯತು ಇತ್ತು ಅನ್ನೋದು ಅದೊಂದು್ ಸ್ಟೋರಿ ಇದೆ ಅನ್ಸುತ್ತೆ ನನ್ನ ಪ್ರಕಾರ
ಹಾ ಅದೇ ಹೇಳ್ತಾ ಇರೋದು ರವಿಚಂದ್ರನ್ ಮತ್ತೆ ರಮೇಶ್ ಇಬರು ವಿಲಾನ್ ಅನ್ಸತ್ತ ಅದ್ರಿಗೆ ಟ್ವಿಸ್ಟ್ ಅವ್ರ ಇಬ್ರ್ದೇ ಇರೋದು ಲಾಶಕ್ ತೋರ್ಸುದ್ರಲ್ಲ. ರವಿಚಂದ್ರನ್ನು ತೋರ್ರಿಸಿದ್ರು ಅವ್ರನು. ತೋರ್ಸುದ್ರು.
ತೋರ್ಸುದು ಆಮೇಲೆ ಇನ್ನೊಂದು ಅದೇ ಲಾಸ್ತಲಿ ಇವನ್ನ ಸುದೀಪ್ನ ತೋರ್ಸುದ್ರಲ್ವಾ ಕೃಷ್ಣಂದ ಇದ ಹಾಕಿ.
ಹ್ಮ್ ಕ್ರಿಸ್್ಣಂದಲ್ಲ ಭೈರವ ಅಂತ ಹೆಸ್ರು ಅದ್ರಲ್ಲಿ.
ಅಂದ್ರೆ ಅವನ್ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ. ಫೈಟ್ಸನ್ ಹಾಕ್ಬಿಟ್ಟು.
ಆ ಫೈಟ್ ಸೀನು ಫುಲ್ ತೋರ್ರಿಸಿಲ್ಲ ಅದು ಭಾಗ ಟೂನಲ್ಲೇ ಬರದು.
ಆ ಒಂದ್ ಕೃಷ್ಣನೇ ಅಲ್ವಾ ಇಡ್ಕೊಂಡಿದ್ದಿತ್ತು ಕೆಲ ಹ ಹ್ಮ್.
ದೇವ್ರ ಕ ಆಡ ಬೀಳ್ತಿದೀಾ ಹ. ಕೊಂಡಿದ್ದು ಕೃಷ್ಣನ್ ವಿಗ್ರಹನೇ. ಬಟ್ ಅದನು ಸುದೀಪ್ ಅವ್ರ ಏನಕ್ ಬಂದ್ರು ಏನಕ್ ಕಾಪಾಡಕ್ ಯಾರನ್ ಕಾಪಾಡಕ್ ಬಂದ್ರು. ಇಲ್ಲಿ ಬೇರೆ ಪೊಲೀಸ್. ವ್ರನ್ನನೆಲ್ಲಾ ಸಾಯ್ಕೊಂಡ್ ಬಂದ್ರಲ್ಲ ಅದು ಬೈರವ ಒಂದ್ ಕಡೆವ್ರರ ಯಾರು ಅಂತ ಗೊತ್ತಾಗಿಲ್ಲ ಇನ್ನ.
ಹೌದು ಹ್ಮ್.
ಸ್ಟಾರ್ಟಿಂಗ್ಗೆ ಪೊಲೀಸ್ ಎಲ್ಲ ಅದ ಕೇಸ್ ಯಾರದ್ ಮೇ. ಿದ್ರು ದೇವನ್ನ ಇದ್ರಲ್ಲಿ ಕೊಲೆ ಕೇಸಲ್ಲಿ. ಎಲ್ಲಾರು ಸೇಷಕೊಂಡ ಬಂದರಲ್ಲ
ಅದೇ ಸ್ಟೋರಿ ಹೇಳ್ತಿದ್ರಲ್ಲ ಅವ್ರನ.
ಹೌದೌದು.
ಹ್ಮ್.
ಅದೇ ಯಾರ್ ಮಾಡಿಸ್ತಿರೋದು ಎಂತ ಅದ್ದು ಮತ್ತೆ ಸುದೀಪ್ ಅವರು ಏನಾಗ ಬಂದ್ರು. ಯಾರಿಗೆ ಸಪೋರ್ಟಗ್ ಬಂದ. ಅದೆಲ್ಲಾ ಬಾಗಟ್ಟು ಬರ್ಬಹುದು ಅನ್ಸುತ್ತೆ.
ಹ್ಮ್ ಬರ್ಬೋದು.
ಕುಟ್ಟರೋದನ್ನು.
ಹೌದು ದನ್ ಬರಕ ಇನ್ನೊಂದ್ ಮೂರ್ ವರ್ಷ ಆಗುತ್ತ.
ಹಾಗ. ಇಲ್ಲ ನಾ ಮೂರ್ ವರ್ಷ ಇಲ್ಲ ಬಿಡು ಇನ್ನ ಲೇಟ್ ಆಗ್ತದೆ. ಇದೆ ಕೇಡಿಗೆ. ಶೋಷಕ ಆ್ ಗೊತ್ತ.
ಹೌದು. ಸಾಂಗ್ ಬಿಟ್ಟಿದ ಯಾವಾಗ.
ಹೌದು.
ಹ್ಮ್.
ಸಾಂಗೆ ಒಂದು ಏನಿಲ್ಲಾ ಅಂದ್ರೂ ಏಳು ಎಂಟು ತಿಂಗಳು ಮೇಲಾಯ್ತು ಬಿಟ್ಟು
ಹ್ಮ್
ಆಮೇಲೆ ಮೂವಿ ರಿಲೀಸ್ ಆದ್ರು ಮಾರ್ಟಿನ್ ರಿಲೀಸ್ ಆಗಿದ್ದ ಯಾವಾಗ ಇದು ರಿಲೀಸ್ ಆಗಿದೆ ಯಾವಾಗ
ಹ್ಮ್ ಹೌದೌದು
ತಪ್ಪಾಯ್ತು
ಹ್ಮ್
ಆದ್ರೂ ಈ ಮೂವಿನಲ್ಲಿ ಬಾಡಿ ಹೆಂಗಿದೆ ಇವಾಗ ತಿರಾ ಸಣ್ಣಗಿದ್ದಾರೆ ತಿರಗಾ ಮೂವಿಗೋಸ್ಕರ ಬಾಡಿ ಇನ್ಕ್ರೀಸ್ ಮಾಡ್ಬೇಕು.
ಹ್ಮ್
ಅದೇ ಹೆವಿ ಡೇಂಜರ್ ಆಗುತ್ತೆ ಅವ್ರಿಗೆ
ಹೌದು
ಲೋ ಮಾಡೋದು ಇನ್ಕ್ರೀಸ್ ಮಾಡೋದು ತುಂಬಾ ಇದಾಗುತ್ತೆ. ಈ ತೀರಾ ಸಣ್ಣ ಆಗ್ಬಿಟ್ ಟ್ಟಿದ್ದಾರೆ ಅದ್ದೂರಿ ಮೂವಿನಲ್ಲಿ ಇದ್ರಲ್ಲ ಹಂಗಾಗಿದ್ದಾರೆ
ಹಾ ಇವಾಗ ಮತ್ತೆ ಬಾಡಿ ಬಿಲ್ಡ್ ಮಾಡ್ಬೇಕಿರತ್ತ
ಹಾ ಮೂವಿಗೆ ಹೆಂಗಿತ್ತು ಆ ತರ ಬಾಡಿ ಬಿಲ್ಡ್ ಮಾಡಿ ಬಿಡ್ತ್ ದ ಅವರು
ಹ್ಮ್ ಹೌದು ಇದು ಚೆನ್ನಾಗಿತ್ತು ಒಟ್ಟಿನಲ್ಲಿ ಮೂವಿ
ನಾನು ಹೇಳುದ್ನ ಅವ್ರದ್ರಲ್ಲಿ ಮಾರಟಿನ ಒಂದು ಹಾಳ ಆಯ್ತು ಅಷ್ಟೇ
ಹಾ
ಅದು ಬಿಟ್ರೆ ಇದು ಮೂವಿ ಚೆನ್ನಾಗಿದೆ ಬಟ್ ಕೆಲವರಿಗೆ ಪೊಗರು ಅರ್ಥ ಆಗಿಲ್ಲ ಪೊಗರು ಅರ್ಥ ಮಾಡ್ಕೊಂಡ್ರೆ ಅದು ಇದೇ ತರ ಸೆಂಟಿಮೆಂಟ್.
ಹೌದು
ಅದು ಅರ್ಥ ಮಾಡ್ಕೊಂಡ್ರೆ ಅದು ಮೂವಿ ಇ
ಹ್ಮ್ ಚೆನ್ನಾಗಿದೆ
ಬಟ್ ಇವ್ರದು ಏನ್ ಗೊತ್ತಾಯ ಇವರು ಕಿರ್ಚಾಡೋದೇ ಅವರು ಡೈಲಾಗ್ ವಾಯ್ಸ್ ಇರೋದೇ ತರ ಕಿರ್ಚಾಡ ತರ ಬಟ್, ಇರು ಜನಗಳಂತಾರೆ ಓವರ್ ಆಕ್ಟ್ ತಿಂಗು ಓವರ್ ಆಕ್ಟಿಂಗ್ ಅನ್ಕೋತಾರೆ ಆಲ್ಮೋಸ್ಟ್ ಅವನು ಸ್ಟಾರ್ಟ್ ಕಟಿಂಗ್ ಇಂದ ಮಾಡಿರೋದ್ರಾಗ ಎಲ್ಲಾನು ಅವರು ಅದೇ ತರನೇ ಇರೋದವರು ಅವರು ಮಾತ್ರ ತಡ ಶೈಲಿನಿ ಹಂಗೆ
ಹ್ಮ್ ಹೌದು
ಅವರು ಮಾತಿನಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ಆಗಿದೆ ಏನ್ ಓವರ್ ಆಕ್ಟಿಂಗ್ ಅಂತಾರೆ
ಹಾ ಹೌದೌದು
ಏನು ಮಾಡತ್ತಲ್ಲ ಅವ್ರ ಮ್ಯಾನಾರರಿಸಮ್ ಹಂಗೆ ಈಗ ನಮ್ ಮ್ಯನಾರರಿಸಮ್ ಹೆಂಗಿರತ್ತ ಹಂಗ್ ನಾವ್ ಇರ್ತಿವಲ್ವಾ. ಹಂಗ ಅವರು ತ್ತರಿ
ಹೌದು
ಮತ್ತೆ ಮುಗೀಿತ ಹವ ಕಟ್ಟಿದ್ದುವ
ಇನ್ನೊಂದ್ ಹತ್ತು ನಿಮಿಷ ಆಗತ್ತೆ
ಹೌದಾ ನಾನ್ ಥಿಯೇಟ್ರರ್ಗಳ್ಗ್ ಹೋಗಕಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗಗ್ಬಿಟ್ಟಿದೆ
ಹ್ಮ್ ಏನ ನನ್ಗೆ ಎರಡು ವರ್ಷ
ಎರಡು ವರ್ಷ ತಕ ನಾನನ್ ಇರಲ್ಲ
ಮತ್ತೆ ಇನ್ನೊಂದು ವರ್ಷ
ಹಾ ಏನ ಮೂಗರ ಬರ ಪಾಪಂದ ಬಿಟ್ಬಿಟ್ಟು ಮೂರ್ ಅವರು ನೋಡ್ಕೊ್ ಬರಕ್ ಆಗಲ್ಲ
ಹ್ಮ್ ಆಗತ್ತೆ
ಒಂಥರ ಕಟ್ಟಕ್ತಂಗ ಆಗ್ಬಿಟ್ಟಿದೆ ಅದೇ ಅಂತರಲ್ಲಾ ಇಷ್ಟಿಂದ ಹೋಗಿ ಈಚೆ ಕೆಲ್ಸಕ್ಕೆ ಅಂತಾನೇ ಹೋಗ್ ದುಡ್ದು ಇಿನಕ ಈ ಹೊರಗಡೆ
ಹ್ಮ
ಇವಾಗ ಸಡನ್ದ ಒಳಗಡೆ ಕಟ್ಟಾಕಿರೋದಕ್ಕೆ ಒಂಥರ ಇನ್ಸ ನ್ ಬಿಟ್ಟೈತೆ
ಹ್ಮ್
ಯಾವ್ದೋ ನನ್ ಕೆಲಸ ಉಡಕೊಂಡು ಹೋಗ್ ಬಿಡಣ ಅನ್ಸಬಿಡತ್ತತಿ
ಹ ಹ್ಮ
ಯಾವ್ದಾದ್ರ್ ಆಫೀಸ್ ವರ್ಕ್ ಇದ್ರ ಹೇಳುವ ಒಂದ ನಾಲ್ಕಕ್ ತಿಂಗಳು ಮಾಡ್ಕೊತೀನಿ
ಕೇಳ್ತ
ಅಕ್ಟೋಬರ್ವರೆಗೂ ಮಾಡ್ತೀನಿ
ಹ್ಮ ಅದೇ ದೂರ ಆಗುತ್ತಲ್ವಾ
ಈಗ ಹೊರ್ಗುಂಟೆ ಪಳಿಕೆ ಓಡಾಡ್ತಿದ್ನಲ್ಲಾ ನಾ ನಿಮ್ಮ
ಹ್ಮ್
ಎಂಇಐಸ್್ಟಾಪ್ ಗೊತ್ತ ಅಲ್ಲ ಗುರುಂಟ ಪಳ್ಳೇಿಟ್ಟುಿ ಎಕ್ಸ್ಟ್ ಶ್ಟಾಪ್
ಹಾ ಗೊತ್ತು ಗೊತ್ತು
ಅಲ್ಲ ಅಲ್ವಾ ಅಮೆಜಾನ್ಗೆ ಹೋಗ್ತಾ ಇದ್ ನನ್ನ ೈಲಿ
ಹ್ಮ್ ಅದೇ ಇವ ಕಷ್ಟ ಇವಾಗ ಕಷ್ಟ ಆಗುತ್ತಲ್ಲ ಆಮಲೆ
ನಾನು ಮಾಡಕ್ಕ ಆಾಗಲ್ಲ ಇವಾಗ ಅಂದ್ರೆ ನನ್ನ ಬೈಕ್ಲ್ಲ ಹೊರ್ಷ ಡ್ರಾಪ್ ಮಾಡಕ್ ಆಗಲ್ಲ ನಾನ್ ಡ್ರಾಪ್ ಮಾಡಬೇಕುಂದ್ರೆ ಖೇ ತಗೊೋಬೇಕು ಕರ್ಕೊ್ ಬರ್ಬೇಕು ಅಂದ್ರೆಖಾರೆೇ ತಗೊಬೇಕು ಅದೊಂದು್ ಹಿಂಸೆ ಆಗ್ತದೆ ಇಲ್ಲಿಂದ ಅಲಗ್ ನೆಡ್ತ ಕಕೊಂಡು ಹೋಗುವ ಆಗಲ್ಲ
ಹ್ಮ್
ಅನ್ನೇ ಬುಸ್ ಚಪ್ಕೋತರ ಮರಿ ರಚೆ
ಹ್ಮ್
ಅಂದ್ರೆ ಏರಿಯಾ ಸೈಲೆಂಟ್ ಇದೆ ಯಾರು ಕೇಳಲ್ಲ ಅನ್ನೋದೊಂದು ಇದ ಅಷ್ಟೇ ಅಲ್ಲಿ
ಹ್ಮ್
ಆದ್ಬಿಟ್ರಿ ಇನ್ನೆಲ್ಲಾ ಹಿಂಸೆನೆ ಒಂದ್ ತರಕಾರಿಗ್ ಹೋಗ್ಬೇಕು ಅಂದ್ ಹಸ್ತೂರ್ ಹೋಗ್ಬೇಕು
ಹೌದು
ಹೊರ್ಗಡೆ ಹೋಗ್ಬೇಕು ಅಂದ್ರುನು ನೋಡಿ ಗಾಡಿಯಲ್ಲೇ ಹೋಗ್ಬೇಕು
ಹ್ಮ್
ಅದೊಂಥರ ಹಿಂಸೆ ನಂಗೆ
ನಿಮಗ್ ಗಾಡಿ ಹೊರ್ಸಕ್ ಬರುತ್ತೆ ಅಲ
ಹ್ಮ್ ಬರುತ್ತೆ ಸ್ಕೂಟಿ ಓಡಿಸತೀನ ನಾನು ಈಗಾಗ್ಲೂ ಎಷ್ಟ್ ತಿಂಗ್ಳ ಆಯ್ತು ಗೊತ್ತಾ ನಾನ್ ಮದ್ವೆ ಆದದಾಗಿಂದ ಸರಿಯಾಗಿ ನನ್ ಗಾಡಿನೇ ಓಡ್ಸಿಲ್ಲಾ
ಹ್ಮ
ಅದೆೇಲ್ ರೂಢಿ ತಪ್ಪೋಗ್ಬಿಡುತ್ತೋ ಇನ್ನ ಒಂದ್ ವರ್ಷ ಎರಡು ವರ್ಷ ಓಡ್ಸೋಕ್ಾಗಲ್ಲ ಅಂತ ಭಯ ಆಗ್ಬಿಡಿದೆ
ಹ್ಮ್ ಹೌದು
ಗೋಡ ಶಲೇದು ಅಲ್ಲ ನಮ್ಮೂರಲ್ಲಿ ಇದ್ದಾಗ ಮದುವೆ ಆಗೋಕು ಮುಂಚೇನೆ ಒ ಲ್ಲ ನಾನೇ ಓಡಿಸ್ತಾ ಇದ್ದು ಹ್ಮ್ ಅದ್ಕ ಇದಕ್ಕೆ ಹೋಗ್ಬೇಕು ಅಂದ್ರೆ ಎತ್ಕೊಂಡ್ ಹೋಗ್ಬಿಡೇನಲ್ಲ ಏನಿಲ್ಲ ಅಂದ್ರೆ ಒಂದ್ ಏಳ ಎಂಟು ವರ್ಷದಿಂದ ಗಾಡಿ ಓಡಸ್ತಾ ಇದಿಂದ ಏನ್ ಮಾಡ್ಸಕ್ಾಗಿಲ್ಲ ನಾನು
ಹಾ
ನೆನ್ನೆ ಮೊನ್ನೆ ಗಾಡಿ ತಗೊಂಡೋವರೆಲ್ಲ ಡಿ ಎಲ್ ಮಾಡಸ್ಕೊ್ರರು ನನ್ ಫ್ರೆಂಡ್ಸ್
ಹೌದಾ
ಚೆೇ ಆಗಿಲ್ಲ ಇನ್ನ ಗಾಡಿಗಳು ತಗೊಂಡವ್ರು ಬ ಎಲ್ ಮಾಡಸ್ಕೊಂಡ್ರು
ಹ್ಮ್
ನಾನ್ ಮಾಡ್ಸಕ್ ಆಗ್ತಾ ಇಲ್ಲ
ಹ್ಮ್ ಮಾಡಿಸ್ಬೇಕದೊಂದು
ಅ್ರ ನಗೆ ಸಿಟಿ ಸೆಟ್ ಜಾಸ್ತಿ ಓಡ್ತಿದ ನನಗೆ ಅ್ರ ನೆಲಮಂಗ್ಾ ಮದೆ ಓಡಿದ್ದೀನಿ ದೊಡ್ಬಲಾಪುರ ಮದುವ ಓಡಿದ್ದೀನಿ
ಹ್ಮ
ದವಸ್ಪೇಟೆಯಿಂದ ಮೊದ್ೇನ ಓಡಾಡಿದೀನಿ ಬಟ್ ಈ ಕಡೆ ನೆಲ್ಮಂಗ್ಳದಿಂದ ಈ ಕಡೆ ಸಿಟಿಿನ ಅಂತಂದಿಲ್ಲ ಯಾವತ್ತುಓ ಟ್ರಾಫಕ್ಲ್ಲಿ ಓಡ್ಸೋದ ಬರಲ್ಲ ಅಷ್ಟು ಸ್ವಲ್ಪ ಭಯ ಹಂಗೋ ಹಿಂಗ ಇಲ್ಲಿ ಮದ್ವೆ ಆದ್ಮೇಲೆ ಆಮೇಜ ಗೋಗ್ಗ ಅವಾಗ ಒಂದು ಎರಡು ಸತಿ ನಾನೇ ತೊಂಡೋಗಿದ್ದೆ ಗಾಡಿ ಅದೊಂಥರ ಭಯ ಆಗದು ಸಿಟಿ ಸಿಡಿ ಆಾವತ್ತು ಓರ್ಸಿಲ್ಲ ರೂಢಿ ಇಲ್ವಲ್ಲ ಅದಂತರ ಭಯ ತ ಓಡ್ಸ ರೂಢ ಇದಬಿಟ್ರೆ ಸರಿ ನೀಂಗ ಬರು ಓಡ್ಸೋದಕ್ಕೆ
ತ್ಕೋಬೇಕು
ಕಲ್ತು ಒಮ್ಮ ಬೇಕತ ನೀ ಮತ್ತ
ಇಲ್ಲ ಅವದ್ದು ಗೇರ್ ಗಾಡಿ
ಹೌದಾ ಸಾಕ್ ನೀನ್ ಟಿ ವಿ ಎ ಸ್ಲ್ಪ ಕಲ್ತ್ಕೊಂಡ್ರುನು ಯಾವ್ದನ ಓಡ್ಸ್ಪ
ಹ್ಮ್
ನಿನ್ ಗೊತ್ತಾ ನನಗ್ ಬೈ ಕೊಡ್ಸೋದು ನಂ ನಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ
ಹಾ ಹಾ
ಕಳ್ಸ್ಕೊಂಡ ಅದ್ರೆ ಸೈಕಲ್ ಹೇಳ್ಕೊಟ್ರು ಸೈಕಲ್ ಓಡ್ಸೋದನ ಹಿಂದೆ ಇಡ್ಕೊಂಡು ಕಲ್ಸಕೊಟ್ರು ಬಟ್ ಗಾಡಿ ಓಡ್ಸೋದು ನಮ್ಮ್ ಅಕ್ಕಂಗ ಹೇಳ್ಕೊಡ್ತಾ ಇದ್ರು ಆದರೆ ಒಂದು ಎರಡು ಸರ್ತಿ ತಗಳ್ರಿ ಅದದು ಹೆಂಗೆ ಓಡ್ಸ್ಕೊಂತೀರ ಓಡ್ಸ್ಕಳ್ರಿ ಅನ್ಬಿಟ್ಟು ನಂಗೂ ನಮ್ಮ ಮೂರುನೇಕ್ಕನ್ ಕೈಗೆ ಕೊಟ್ರು ನಾನೇ ಓಡ್ಸ್ಕೊಂಡ್ ಕಳ್ತ ಇಕೊಂಡಿದ್ದೀನಿ ನೋಡು
ಹ್ಮ್
ನಾವಪ್ಪ ಹಿಂಗ್ ಓಡ್ಸ್ಬೇಕು ಹಿಂಗ್ ಬ್ರೇಕ್ ಹಡಿಬೇಕು ಏನು ಹೇಳ್ಕೊಟ್ಟಿಲ್ಲ
ಹಾ
ನಾನೇ ಕಲ್ತ್ಕೊಂಡ ಇದ್ ಗಾಡಿ ಓಡಸೋದನು ಅಷ್ಟೆ
ಹ್ಮ್
ಸೈಕಲ್ ಒಂದ ಕಲ್ತ್ಕೊಂಡಿೆ ಸೈಕಲ್ ಹೊರ್ಸಕ್ ಬರ್ತ್ತೈತ್ತಾನನೆ ನಿಂಗೆ
ಸೈಕಲ್ಲು ಓಡ್ಸಿಲ್ಲ ನಾನು
ಹ್ಮ್ ಹ್ಮ ಹಾಗಾದ್ರೆ ಕಲಿಯಕ್ ಸ್ವಲ್ಪ ಕಷ್ಟ ಹಾಕ್ದೆ ಸೈಕಲ್ ಬಂದ ಮುಟ್ಟ ಅ
ಹ್ಮ್
ನಿಂಗ್ಗೆ ಈಸಿ ಆಗುತ್ತೆ ಗಾಡಿ ರ್ಸೋದು
ನಂ ಸ್ವಲ್ಪ ತೂಕ ಎತ್ತಕ್ ಆಗಲ್ಲ ಇವಾಗ ಗಾಡಿ ಬಿದ್ರೆ ಎತ್ತಕ್ ಆಗ್ಬೇಕು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಾನು ಅಷ್ಟ
ನಿಂಗ್ ಇನ್ನೊ ಮೊತ್ತ ಗಾಡಿ ಓಡಸೋ ಟೈಮ ಏನ ಬ್ರೇಕಕ್ ಹಕ್ ನಿಲ್ಸೋ ಟೈಮ್ ಕಂಟ್ರೋಲ್ ತತು ಅಂದ್ರ ಗಡಿ ಬಿಬಟ್ಟ ಹೆಗ ಮುಡ ನಾನು ಗಾಡಿ ವೇಟ್ ತಡ ಅಲ್ವಲ್ಲ ಗಾಡಿ ಬಿಟ್ಟು ಅಡಡಿ ನಗೆಕ್ಕಕ ಮುೇನು ನಾನ ಯಾವತ್ತು ಬಿದ್ದ ಬಟ್ ಬಿದ್ದೆ ರೀಸ್ ಗಂಟೆಗೆ ಮದ್ವೆ ಆದ್ಮೇಲೆ ಬಿದ್ದಿದ್ದೀನಿ ಕಾಲ್ಗೆಲ್ಲ ಏಟ್ ಮಾಡ್ತ ಕಳಜ ಅದೇಫಸ್ಟ್ ಫಸ್ಟ್ ಆಂಡ್ ಲಾಸ್ಟ್
ಹ್ಮ
ಮುಂಚೆ ನಾನು ಬಿದ್ದೆ ಅಂದ್ರೆ ಎಗರ್ಕೊಂಬಡನ ನನ್ ಗಾಡಿ ಬಿಟ್ಬಿಟ್ಟು ಗಾಡಿ ಗೇಟ್ದ್ರ ಆಗ್ಲಿ ನನ್ಗಗದ್ ಬೇಡ ಅಂತ ನಾನು ತಡಿಯಲ್ಲ ಅದೇ ಬಯಸಿಟ್ಟ ಟ ಸೆಟ್ ಬರೋಕ್ಕೆೆ
ಅವರು
ಸರಿ ಇರ್ ಒಂದ್ ಮಿನಿಟ್ ಮಾಡ್ತೀನಿ
ಹಲೋ
ಒಂದ್ ಮಿನಿಟ್ ಮಾಡ್ತೀನಿ ನೀರು
ಹಾ ಅಕ್ಕ